ಹಲೋ ಹ ಹೇಳ್ತೇನೆ ಬಂತ
ಎಂದ್ರೆ ಕುಡತ್ತು
ಪೇಪರ್ ಒಂದಾಗತ್ ಈಸಿನ ಬ್ಲಡ್ಿನ
ಸಪ್ಲಿಮೆಂಟಲ್ಲಿ ಇದು ಇದು ಮಾಡ್ಸಿ ಬರುದು
ಸಪ್ಲಿಮೆಂಟರಿ ತಗ ನೀವ ಮಾರ್ಚ್ ಪೇಪರ್ ಈಿನ ಕೊಟ್ಟಿರ್ತಾನ ಸಪ್ಲಿಮೆಂಟ್ರ ಸ್ವಲ್ಪ ಆಡಿರ್ತ ತ್ತ ಒಂತಲ ಪ ಬರ
ಹ್ಮ್ ಸಪ್ಲಿಮೆಂಟ್ರಿ ಇದೇ ಅಂದ್ರ ನಷಿದಾವ ಫಜಿಯೋಲಜಿ ನ ಹೆಡ್ಡಐಂದ ನಗೆ ಆ ಮೇರ್ಡೆ ಲಿಂಕ್ ಅದಂದ ಲಿಂಕ್ ಮಾಡ್ತನಿ
ಎಲೆಕ್ಟ್ರೋಕಾರಡಿಯೋಗ್ರಾಮ ರೀಜನಲ್ ಸರ್ಕ್ಯುಲಷನ್ ಕೊರೋನರಿ ಸರ್ಕುಲಷನ್ ಆದದ ಎಪೇರ್ಮಕ್ ಸರ್ಕುಲೇಷನ್ ಚಲೆರಿ ಸರ್ಕುಲೆಷನ್ ರಸ್ಕಲೆಟರ್ ಮಸ್ ಟಟ ಸರ್ಕ್ಯುಲೇಷನ್ ಮತ್ತೆ ಎಕ್ಸಸೈಸ್ ಯ ಮೆಡಿಟೇಷನ್ ಬಗ್ಗೆ ನೋಡ ಸ್ಟ ಬ ಐ ಎನ್ಂಡ ಇಯರ್ಫ
ಕಟ್ಟಿ ಯಚ್ ಎಮ್ಮಸರ್ ಹ್ಮ್ ಬಿ ಹೆಚ್ ಎಮ ಎಸ್ ಎ ಎಕ್ಜಾಮಂತ ಎ ಆಯ ಯಷ್ಟ ತುಳ್ಳಳ ಯಸ ತಗಲಿ ಇದು ಪೇಪರ್
ನಾಕು ಇಪ್ಪತ್ತೈದುರ್ತ
ಮಾರ್ಚ್ ಇಪ್ಪತ್ ಇಪ್ಪತ್ತರ ತೊಲ
ಇಪ್ಪತ್ನಾ ಇಪ್ಪತ್ನಾಾಲ್ಕ ತಗಲ್ಲ ಇಪ್ಪತ್ತಾರದ ಎಲ್ಲಿ ಅದು ಪೇಪರ್ ನೀನೇ ಬರ ಎಪ್ಪತ್ತುರು ದಿನ
ಇಪ್ಪತ್ತ ತಗಲನಾ ಆಗಸ್ಟ್ ಇಪ್ಪತ್ ಇಪ್ಪತ್ತೈದು ಓಹ್ ಹ್ಮ ಪೇಪರ್ ಬಂತ ಡೌನ್ಲೋಡ್ ಅಐತಂದಾನ ಜಲ್ಲಿ ಬರಲ್ಲಪ್ಪ ಪಿಡಿಎಫ್ ಪಿಡಿಎಫ್ ರೀರ್
ಕೊರ್ತಾಗಿ ಬಲಡ ಬೂಬನ್
ಆಜಲಿ ಸಬ್ಸ ಗಿ ನೀ ಆಯ ಮುೆ ಟೆಷನ್ ನೀ ಹತಿ ಕ್ಕ ಏ ಹೆಂಗ್ಯಾಕ ಬಂಗ್ ತೋಯದು
ಬನು
ಎರಡು ಡಾಂಗ್ ಹಸರು ಟ ಸ ಬಂತಿದೆ
ಯಷ್ಟು
ಇಪ್ಪತ್ತೈದುಲ್ಲ ಎರಡು ಸಾವಿರದ ಇಪ್ಪತ್ತೈದು ಹ್ಮ ಎಡ್ಡೆ ಬತ್ಲಿ ಅಪ್ಪ ಅದು ಲಗೋಸರ ಎರಡು ತಲ ಕರಬ ಅಂದ್ರ ಸಲೋಜ ಶಲ್ಪ ನಮ್ದ ಇ ಸರಿ ಇದನ ನೋಡ್ಲಿ ನೋಡು ಎಕ್ಸಾಮ ದದೆ ಕೊಡ ಕೊರ ಪೇಪರ್ ಕೊಲೆ
ಏನದನಪಾ ನೋಡ
ಒನ್ ಫೋರ್ ಸೆವೆನ್ ನೈನ್ನ್
ಅವ ಹಾಲ್ ಟಿಕೆಟಲಿಟ್ರ ನಮ್ಮ ಹಾಳ್ ಟಿಕೆಟ್ ಇಟ್ಕೋಬೇಕತ್ ಎಲ್ಲಿ ಇಟ್ಟೇನು ಹಾಳ್ ಟಿಕೆಟ್ ಎಲ್ಲಿ
ಒನ್ ಫೋರ್ ಸೆವೆನ್ ಏ್ಟಟ್ ಒನ್ ಫೋರ್ ಸೆವೆನ್ ನೈನ್
ಹ್ಮ ಟ್ಟ ಬ ಹ್ಮ ಬಸಟ ಇಕ್ ಇಟಿವ ಅಂದ್ರೆನ
ಕಲ್ತಿ ಸಸಿರಿ ನೀ ಆಐ ಸ ಮುಜಿ ಟೆಷನ್ ಹ ನೀ ಹೊತಿ ಕಿ ಫಲಪಕಾರ್ಟ ಮಿನಿಟ್ಸ್ ನ ಆ ಫ್ಲಲಿಪ್ಕಾರ್ಟ ಅದಪ್ಪಲ್ಲಿರ ಅ ನಬ ಹಾ ಇಲ್ಲೇ ಕೊಟರು ಗೊತ್ತೇಳ ಆಗಷ್ಟು ಯ ಯಾದು ಸೆಪ್ಟೆಂಬರ್ ಹ್ಮ್ ಇದು ಮೆನ್ಷನ್ ದ ಸೈಟ್ಸ್ ಆಫ್ ಎರ ಪ್ರಸೆಸ್ ಇನ್ ಫೀಟರ್ಲ್ಂಡ್ ಆ ಕಟ್ಲಿಫ
ಹಾ
ಅಂದ್ರೆ ಅದು ಬ ನೋಡ ಸೈಡ್ಫಸ್ ಅಂದ್ರೆ ಫೀಟ್ ಅಲ್ದಂತದು ಲಿವರ್ ಮತ್ತು ಇಲ್ಲಿಲ್ಲಕ ಹರ್ತ ಕೋಷಿಸ್ದಾವ ಮತ್ತೆ ಎಕ್ಸ್ ಪಲೇನ್ ರ ರೋಲ್ ಆಫ್ ಸ್ಟೆಮ್ ಸೆಲ್ ಇನ್ ದ ಫಾರ್ಮೇಶನ್ ಆಫ್ ರೆಡ್ ಬ್ಲಡ್ ಸೆಲ್ ರೆಡ್ ಪ್ಲಸ್ ಕಾಪಸ್ ಕಲರ್
ಹ್ಮ್
ಎಕ್ಸ್ಪ್ಲೇನ್ ದ ರೋಲ್ ಆಫ್ ಸ್ಟೆಮ್ಸ್ ಎಲ್ಂತ
ಇರ ತ ಕತ್ನೊಡಂದರ್ ಅವತ್ರ ಪಯಸ ಸಾ ಮೀಸ ಬ್ಲಾಸ್ಟಕ್ ಮೀಸನ್ ಕಫ ವಪಾಟಿಕ ಮೈಲೂರ್ ಸ್ಟೇಜಂ ಅದೇ ಎತರ ಪಾಯಸಸ
ಯರೆತ್ರ ಪಸ್
ಹ್ಮ
ಡಿಫೈಂಡ್ ಇಲೆಕ್ಟ್ರೋ ಕಾರಾರ್ಡಿಯೋಗ್ರಾಮ್ ಎಕ್ಸ್ಪ್ಲೇನ್ ದ ಕನೆಕ್ಷನ್ಸ್ ಆಫ್ ದ ಡಿಫರೆಂಟ್ ಪಡ್ಸ್ ಲೆಟ್ಸ್
ಹ್ಮ ಹ್ಮ
ಎಪ್ಪಾ ಇದು ಕನಕ್ಷನ್ ಮರ ನೇಮ್ ದ ರೆಸ್ಪಿಲೇಟರಿ ಸಂಟರ್ ಎಕ್ಸ್ಪ್ಲೇನ್ ದ ಕೆಮಿಕಲ್ ರೆಗುಲೇಷನ್
ಹಾಂ ರೆಸ್ಪಿರೇಟರ್ ಪಾನ್ಸು ಮತ್ತೆ ಮಾಡಲ ಫಾನ್ಸ್ ಯಾವ್ದ ಇರ್ತದ ಕೆಮಿಕಲ್ ರೆಗ್ಯುಲನ್ ದೇ ಕಾರ್ಬನ್ ಡೈ ಆಕ್ಸೈಡ್ ಜಾಸ್ತಿ ಆದ್ರ ಮೆಡಿಲ್ ಅದಾಗಿ ಅದ ಇರ್ತದಲ್ಲ ಅದ
ಡಿಫೈನ್ ಮಿಸ್ಚುರೇಶನ್ ಎಕ್ಸ್ಪ್ಲೇನ್ ದ ಪ್ರೊಸಸ್ ಆ್ ಮಿಸ್ಟೂರೇಶನ್
ಹ್ಮ್ ಇವೈದು ಟೆನ್ ಮಾರ್ಸಿಗ
ಪೊಾಸಿಟಿವಿವ್ ರಿಫ್ಲೆಕ್ಸ್ ಹ್ಞ ಪಾಸಿಟಿವ್ ರಿಫ್ಲೆಕ್ಟ್ಸ್ ಆ ಮ್ಲಿಕ್ಚುರೇಷನ್
ಇದಂದ್ರೆ ಒಂದು ಎಡತ ಬರ್ತಾರ ಇದರು ಟೆನ್ ಮಾರ್ಕ್ಸಿಗೆ
ಹೂ
ಇಮೋಸ್ಟಸ್ಸ ಎಲ್ಲಿ ಬರ್ತಾಳ ಇಮೋಸ್ ಇಮೋಸ್ಟಸಸ್
ನಿಮಮ್ಮಷ್ಟ ಎಸಸ್ ಬೇಡದಾಗ ಬರ್ತದ ನೋಡ
ಹ ಎರಡು ಬ್ರೆಡ್ಡ್ ಒಂದು ಎಟ್ರೋ ಕೊಡಿಯೋಗ್ರಾಮ್ ಅಂದ್ರೆ ಅದು ಹಾರ್ಟ ಒಂದು ರೆಸ್ಪೆಟ್್ಟ ಸ್ಟಮ್ದಾಗ ಒಂದು ರಲ್ವೆ ಸಿಸ್ಟಮ್ದಾಗ
ಹ್ಮ್ ಪೇಪರ್ ಒಂದಾಗ ಏನೇನುೋ ಎರಡು ಬ್ಲಡ್
ಎೆಡ್ ಬ್ಲಡ್ ಒಂದು ಕಾಯಕ್ ಸಿಸ್ಟಮ್
ಹ
ಒಂದು ರೆಸ್ಪಿರೇಟರಿ
ಹ್ಮ
ಒಂದು ರಿನಲ್ಲ
ಹಾ
ಇದು ಇದತ ಟನ್ ಮಾರ್ಕ್ಸ್ವೂ ಐತ ಫೈವ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ದಾಗ ಫಸ್ಟ್ನೆಡು ಎಕ್ಸ್ಪ್ಲೇನ್ ಧ ಸ್ಟ್ರಕ್ಚರ್ ಆಫ್ ಸೆಲ್ ಮೆಂಬ್ರೇನ್ ವಿತ್ ಎ ನೀಟ್ ಲೇಬಲ್ ಡೆಗ್ರಾಮ್
ಜನರಲ್ ಫಿಿಸಿಯೋಾಲಜಿ
ಧಿಸ್ ಆಲ್ಸೋ ಶುಡ್ ಇನ್ಕ್ಲೂಡ್ ಅರೇಂಜ್ೆಟ್ ಆಫ್ ಲಿಪೀಡ್ ಲೇಯರ್ ಅರೇಂಜ್ಮೆಂಟ್ ಆಫ್ ಪ್ರೋಟೀನ್ ಲೇಯರ್
ಡಿಫೈನ್ ಡಯಾಲಿಸಿಸ
ಡಯಾಲಸಿಸ್ ರೀನಲ್ಲ
ಅಂಗಂದು
ಆ ಡಯಲೈಸ್ ಮಾಡದಲ ಕಿಡ್ನಿ ಫೇಲ್ಯೂರ್ ಆದದ ಡೈಲೈಸಿಂಗ್ ಮೆಷಿನ್ಕ ಅದ ಇದ ಬ್ಲಡ್ ಪ್ಯೂರಿಫೈ ಮಾಡೋಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಆರ್ಟಿಫಿಶಿಯಲ್
ಆರ್ಟಿಫಿಷಲ್ ಬರ್ಡ್ ಪ್ಯರಿಫಿಕೇಶನ್
ಮೆನ್ಸನ ಇಟ್ಸ್ ಟೈಪ್ಸ್ ಮತ್ತು ಔಟ್ಲೈನ್ ಆಫ್ ಇಮೋ ಡಾಲಟಿಸ ಇಮೋಡೈಲಿಸ್
ಅದೇ ಬ್ಲಡ್ ಡೈಲಸಿಸ್
ಫ್ಯಾಕ್ಟ್ರಾಸ್ ಇನ್ಫ್ಲೂಯನ್ಸಿಂಗ್ ಇರ್ತ್ಪೋಚೆಸ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಏರ್ತೋಪೇನಿನ್
ಅದು ಹಾರ್ಮೋನ್ಸ್ ಜಾಸ್ತಿ ಎಕ್ಸಸೈಸ್ ಮಾಡೋದ್ರಂ
ಹ್ಮ್ ಎಫಿಷಿಯೆಂಟ್ ಆಫ್ ಸೆವೆಂಟಿಫೈವ್ ಇಯರ್ಸ್ ಓಲ್ಡ್ ಅಪ್. ಪ್ರೆಸೆಂಟೆಡ್ ವಿತ್ ಹೆಡ್ೇಕ್ ಗಡಿನಸ್ ಇನ್. ಕ್ರೀಜಡ್ ಪಸ್ಪಿರೇಷನ್
ಓ ಬಾರ್ ಇ ಮತ್ತೆ ಬಿಪಿ ಒನ್ವೈಟಿ ಅ ಹಂಡ್ರೆಡ್ ಎಂ ಎಂ ಹೆಚ್ ಜಿ
ಹ್ಮ
ಡಿಫೈನ್ ಬ್ಲಡ್ ಪ್ರೆಷರ್ ಬ್ಲಡ್ ಪ್ರೆಷರ್ ಇಲ್ಲಿ ಅಲ್ಲ ಬಿ ಪಿ ಅಂದ್ರೆ ಹಂಡ್ರೆಡ್ ಅಂತ
ಹ ಡಿಫೈನ್ ಮಾಡ ಅಂತ ಹೇಳುವ್ರೆ ಅವರು ದನ ಕಾಯೋನು ಅವ್ರು
ಯಶ ಸರಿ.
ಮೆಷಿಂತ ಫಿಜಲಜಿಕಲ್ ಮ್ಯಜರ್ ಅಂತ.
ಮೆನ್ಷನ್ಸ ವೇರಿಯೇಷನ್ಸಾ.
ಫಿಜಲಾಜಿಕಲ್ ವೇರಿಯೇಷನ್ಸ್ ಆಫ್ ಬ್ಲಡ್ ಪ್ರೆಷರ್.
ಹ್ಮ ಫಿಸಿಯೋಾಲಜಿಕಲ್ ಅಂದ್ರೆ ಇದೆಲ್ಲ.
ಹ್ಮ ಅದು ಯ ಯಾವ ಟೈಪ್ಿಗೆದು ಆ ಟೈಪ್.
ನಾರ್ಮಲ್ ಊಟ ಮಾಡಿದಾಗತ್ತೆ ಕುೂಂತಾಗ ನಿಂತ ಮಕ್ಕಂದಾಗ.
ಎನ್ವೈರಮೆಂಟ್ ದ ಲಂಗ್ ವಾಲ್ಯೂಮ್ಸ್ ಅಂತ ಡಿಫೈನ್ ಈಚ್.
ಅವೇ ಏನು ಟೈಟಲ್ ವಲ್ಮ.
ಇದು ಇಲ್ಲೇ ಅಪ್ಪಾ ವಂಟರ್ ಕರೆಂಟ್ ಮ ಮೆಕ್ಯಾನಿಸಂ ಎಲ್ಲಿ ಬರ್ತಾಳೆ.
ಕೌಂಟರ್ ಕರೆಂಟ್ ಮೆಕ್ಯಾನಿಸಮ್ ಕಿಡ್ನಿದಾಗ ಬರ್ತದೆ. ಹಾ ರರಿನ್ಲ್ ಪ ಯುಸಿದಾಗ ೋದ ಸೆಕಂಡ್ ಪ ಯ ದಾಗ. ಫಸ್ಟ್ ಪ್ರ್ ಫಸ್ಟ್ ಪ್ರೇಜ ಸೆಕಂಡ್ ಪ್ರಜ.
ಪಿಲ್ಲನಗೆ ಅದಕ್ಕೆ.
ಹ ಬ್ಲಡ್ ಮತ್ತೆ ಅದ. ಅ ವಲ್ಲ ಅದ.
ಕಾೌಂಟರ್ ಕಂಟ್ ಮೆಕ್ಯಾನಿಿಸಮ ಪಿ ಸಿಟ.
ಟಿಂಗ ಡಕ್ಟರ್ ಮೋರನಾ.
ಎಂಡಲೆ ಲೂಪ.
ಬ್ಲಡ್ ವೆಜರ್ ಇರ್ತಾವ ಉಊಲ್ಟಾ ಉಊಲ್ಟ ಓಡುವ. ಬ್ಲಡ್ ಬ್ಯಾರಕೇಡ್ ಓಡ್ತಿರ್ತದೆ ಇದು ಬ್ಯಾರಕೇಡ್ ಓಡ್ತಿರ್ತದಲ್ಲಾ.
ಹ್ಮ್ ಹ್ಮ್.
ಪ್ರೆಜರ್ ಕ್ರಿಯೇಟ್ ಆಗಿವುಯನ್ಸ್ ಆಯತ ಆಲ್ಟ್ ಇ ಎಕ್ಜ್ ಆತ ನೋಡಿ.
ಡಿಸಸ್ಕ್ರಬ್ ದ ಸ್ಟ್ರಚರ್ಂಡ್ ಫಕ್ಷನ್ ಫ್ ಆಐಪೋಡ್ಂತ.
ಸೆಂಟ್ರ ಫಿಜಿಯಾಲಜಿ.
ಎಕ್ಸ್ಪ್ಲೇನ್ ಅ ಸ್ಟ್ರಕ್ಚರ್ ಆಫ್ ಸಾರ್ಕೋ ್ಯೂಬ್ಲ ಸಿಸ್ಟಮ್ ಅಂತ.
ಹಾ.
ಸಾರ್ಕೋಡ್ ಟ್ಯೂಬ್ಲಸ್ ಸಿಸ್ಟಮ.
ಮಜಲ್ ಭಗೆ ರೋಕಲ್ಲ ಮಜಲ್ದಟತ.
ದೇರ ಫಂಕ್ಷನ್ಸ್.
ಹ ಕೊತ್ತಲ್ಲಪ್ಪ.
ಸಾರ್ಕೋ ಟ್ಯಬುಲರ್ ಫಂಕ್ಷನ್.
ಯತ್ರ ಕಾದ ಕೊಚ್ಚಲ್ಲ.
ಇದು ಮುಗತದ ಫಸ್ಟ್ ಪೇಪರ್ ಅದ
ಹ
ಇಷ್ಟೇ ಫಸ್ಟ್ ಪೇಪರ್ ಅದ ಫಸ್ಟ್ ಪೇಪರ್
ಹ್ ಮ ಸಿ ಕ್ಯು
ಎಳತ ಬಿಡುುವ.
ಹ್ಮ.
ನಂಗ ಒ ಮಾಡಡಿ ತನ್ನೆ. ಪೇಪರ್ ಟು ಒಲ್ಲಾ.
ಹಾ.
ಪೇಪರ್ ಟುಲ್ಟಿಗೆ ಕಟ್ಟತದ.
ಹ್ಮ
ನಿಂದು ನಿಮಸ್. ಚು ತ್ರಿಕೆ ಇವತ್ತು ಬೇಡ ಕ
ಹೌದಾ.
ಪೇಪಟ್ಟ ಒಂದಡ ಮಾಡ್ತ್ನಗ
ಹಾ ಹಾ
ಡೌನ್ಲೋಡ್ ಮಾಡಿ ನಾಳೆಷ್ಟಂತ ತೊಡ
ಅ ಎಏನ್ಲ ರನಾ ಏನು ಮುಂದೆ ಇ ಇನು ಚೆಕ್ಕಿಂಗ್ ತಗವಲ್ಲ
ಬರ್ತಾ ಬರ್ತಾ
ಎಷ್ಟ್ ದಿನ ಚೆಂಗಿಂಗ ಓತವು
ಮಳನ್ ಬರ್ತಾವಂತಏನು
ಇದ ಎಷ್ಟ ದ ಚಿಕ್ಕಂಗ ಗೊತ್ತು
ಚೆಕ್ಕಿಂಗ್ಕನಲ್ಲಿ ಯಾವಾಗ ಬರ್ತತ್ತ ಏನು
ಹ್ಮ ನೀನಗ ಎಷ್ಟ ದಿನದ ಹೋಗಿದ್ದಳು
ನಾನು ಎ ಮೂರದನ ಹೋಗ್ಯತ್ತೆ ಏ ನಂದ ಏನ ಬಂದಿಲ್ಲವು ಅಯ ಮಾತಾಡುದನ್ನ ಬಂದಿಲ್ಲ ಅಮೌಂಟ್
ಫಷ್ಟಿ ಬ